ಹಲೋ
ಹಲೋ ಕೇಳ್ಸ್ತಾ ಇಲ್ವಾ ತಮ್ಮ
ಹಾ ಕೇಳ್ಸ್ತಿದೆ ಅಕ್ಕ ನಮಸ್ತೆ ಆರಾಮಿದೀರಾ
ಆರಾಮಿದೀವಿ ಇದೇನಂದ್ರೆ ಏನೋ ಈಗ ಮಡ್ ಮಳೆ ಎಲ್ಲ ಹೂದೈತೆಲ್ಲಾ ಜಾಸ್ತಿ ಬಾಳ
ಹೌದೌದ್ ಅಕ್ಕ
ಈ ನೀನ್ ಕರೆ ಮಾಡದೆ ಎತ್ತಕೆ ಆಗ್ತಿಲ್ಲ ಏನು ನಾನ ಏನೋ ಸರ್ವರ್ ಏನು ನೆಟ್ವರ್ಕ್ ಏನೋ ತೊಂದ್ರೆ ಇರ್ಬೋದ ಅಂದ್ಬಿಟ್ಟ ಸುಮ್ನ್ ಆದೇ
ಹೌದಾ ನಿಮ್ ಕಡೆ ಇರ್ಬೋದಾ ಏನ್ ನಮ್ ಕಡೆನ
ಇಲ್ಲ ಇಲ್ಲ ನನ್ ನಮ್ ಕಡೆನೆ ಇಲ್ಲಿ ಬಾಳ ಮಳೆ ಆಗ್ ಹೋಗೈತ್ ನಮ್ಮೂರ್ ಕಡೆ ಜಾಸ್ತಿ
ಹೌದಾ
ಈ ಮಳೆಯೆಲ್ಲಾ ಆಗೈತಲ್ಲ ಹಂಗಾಗಿ ಸ್ವಲ್ಪ ತೊಂದ್ರೆ ಜಾಸ್ತಿ ಇದು ಫೋನೇಲೇ ಯಾರಾರು ಕರಿ ಹ್ಮ್ ತುಂಬಾ ಮಳೆ ತುಂಬಾ ಈ ನಮ್ದು ಮಾವಿನ ತೋಟ ಎಲ್ಲಾ ಇತ್ತತಮ್ಮ ಆ ಮಾವಿನ ಹ ಮಾವಿನ ತೋಟದಲ್ಲಿ ಅದು ಮಳೆ ಬಂದಾಗ ಫುಲ್ ಸಿಡ್ಲೆಲ್ಲ ಬರುತ್ತಲ್ಲ ಅದ್ ಮರಕ ಎಲ್ಲ ಒಡದ್ದಿ ನೋಡಕೆ ಮಾವಂದ್ ಹಣ್ಣುಗಳೆಲ್ಲ ಮೇಲ್ಗಡೆ ಚೆನ್ನಾಗೇ ಐತೆ ಒಳಗೆ ಒಳಗೆ ಎಲ್ಲ ಕುಯ್ದ್ರೆ ಉುಳ ಉುಳ ಅದ ಹೆಂಗು ಅಂತಾರಲ್ಲ ಮೇಲೆಲ್ಲಾ ತಳ್ಕೋ ಒಳಗೆಲ್ಲ ಉಳ್ಕೊಂತ ಹ ಮ ಲ್ಲಲ್ಲಾ ತಳ್ಕೊ ಒಳಗೆಲ್ಲಾ ಉಳ್ಕು ತುಂಬಾ ತೊಂದರೆ ಆಗ್ಬಿಟ್ಟಾಯ್ ಬಿಡುತ್ತಮ್ಮ ನಮ್ಗೆ ಹ್ಮ್ ಅದು ಬೆಳೆ ಎಲ್ಲಾ ಲಾಸ್ ಆಯ್ತು ನಮ್ ರ ಕಾಲೇಜ್ ಫೀಸ್ ಎಲ್ಲ ಕಟ್ಟ ಬೇಕು ಮನೇಲಿ ತುಂಬಾ ತುಂಬಾ ಕಷ್ಟ ಹಾಗೋಯ್ತಮ್ಮ
ಅಯ್ಯೋಪ್ಪಪ್ಪ ಬಿಡಿ
ಹ್ಮ್ ಏನ್ ಮಾಡದಪ್ಪಾ ಏನ ಮಾಡ್ಬೇಕು ನೀನು ಏನು ಕ್ಯಾಟ್ರಿಂಗ್ ಕೆಲ್ಸಕ್ ಹೋಯ್ತಿದ್ದಲ್ಲ ಹೋಗ್ತಿದ್ಯಾ ಇನ್ನು
ಹಾ ಹೋಗ್ತಿದ್ದೇ ನಾನು ಕಾಲಿ ಕಾಲ್ದಾಗ ಅಷ್ಟೇ ಹೋಗ್ತಿದ್ದನಿ
ಹೌದಾ ದಿನಕ್ಕೆ ಎಷ್ಟ ಕೊಡ್ತರತಮ್ಮ
ಅಯ್ಯೋ ಎಷ್ಟ ಇಲ್ಲ ಏಳ್ನೂರ್ ಕೊಡ್ತಾರ ನೋಡಿ
ಹೌದಾ ನಮ ತಮ್ಮನು ಅದೇ ಕಳ್ಸ್ಬೇಕು ಹೌದ ಪಸ್ಟ್ ಏನೂ ಏನು ಒಂದ್ ಸಾವಿರ ಕೊಡ್ತಿದ್ರು ಅಂತಿದ್ದ ಎಲ್ಲ
ಒಂದ್ ಸಾವಿರ ಎಲ್ಲಿ ಕೊಡ್ತಾರೆ ಅದಕ್ಕೆ
ಹ ಹ್ಮ್ ಹ್ಮ್ ಹ್ಮ್
ಇವಾಗ ಎಲ್ಲಾ ಫುಲ್ಲು
ಹ್ಮ್
ಟೈಮಿಂಗ್ ಕಡಿಮೆ ಆಗಿದೆೆಯಲ್ಲ ಅದ ಕೆಲ್ಸದ ಸಮಯ ಕಡಿಮೆ ಆಗಿದೆ ಅಕ್ಕ ಅದಕ್ಕೆ
ಹ್ಮ್ ಅದೇ ಕಡಿಮೆ ಕೊಡ್ತಾರ ನೀನು ಅದೇ ರಜೆ ಇದಾಗ ಅಷ್ಟೇ ಹೋಗು ಸುಮ್ಮನೆ ಈಗ ಕಾಲೇಜ್ಗೆಲ್ಲ ರಜೆಕ ಹೋಗ್ಬೇಡ ಹ್ಮ್ ಪರೀಕ್ಷೆ ಬೇರೆ ಐತಿ ಅಂತ ಎಲ್ಲಾ ನೀನು ಈಗ ನಾ ಹ್ಮ್ ರಜೆ ಇದ್ದಗ ಅಷ್ಟೇ ಹೋಗು ಹ್ಮ್
ಅ ನಾನು
ಹ್ಮ್ ಅದೇ ಹ್ಮ್ ಒಗ್ಬಡ ಪ್ರತ ದಿನ ಎಲ್ಲ ಹೋಗಾಗ ಹೋಗ್ಬೇಡ ರಜೆ ತಾಗ ಅಷ್ಟೇ ಹೋಗುತ್ತಮ್ಮ ನೀನು
ಅಷ್ಟಕ್ಕ ಏನ್ ನೆನ್ಸ್ಕೊಳ್ಳೋದಿಲ್ಲ ಕರೆ ಮಾಡೋದಿಲ್ಲ ನೆನ್ಸ್
ಹೇ ಇಲ್ಲ ಇಲ್ಲ ಕರೆ ಮಾಡ್ಬೇಕಂತಾನೆ ಅಂತ ಅನ್ಕೊಂಡೆ ನೀನ್ ಬೇರೆ ಈಗ ಕ್ಯಾಟ್ರಿಂಗ್ ಕೆಲ್ಸಕ್ಕೆ ಹೋಯ್ತಿಯ ನಿಂದು ಕಿರು ಪರೀಕ್ಷೆ ಎಲ್ಲ ಆಯ್ತಲ್ಲ ಈಗ ಅದಿಕ್ಕೆ ಸುಮ್ನೆ ಯಾಕೆ ಅಂತಂದ ಅಕೊಂಡೆ ನಾನ್ ಕರೆ ಮಾಡೋಣ ಅನ್ಕೊಂಡೆ ಅಷ್ಟಲ್ಲಿ ನೀನೇ ಕರೆ ಮಾಡ್ಬಿಟ್ಟೈ ತಮ್ಮ
ಅಯ್ಯೋ ಸುಮ್ನೆ ಅನ್ಕೊಂತೀಯ ಕರೆ ಮಾಡಣ ಅನ್ಕೊಂಡು ಏನು ಮಾಡೋದೇ ಇಲ್ಲ ಹಾ
ಐತೆಲ್ಲ ಸುಮ್ನೆ ಯಾಕೆ ಕರೆ ಮಾಡೋದು ಸುಮ್ನೆ ಅಂದ್ರೆ ಅದ್ರ ಈಗ ಮಾತಾಡ್ಕ ಕುತ್ಕೊಂಡ ಮಾತಾಡ್ಕೊಂಡೆ ಕುತ್ ಕೂತ್ಬಿಟ್ಟಿರ್ತೀವಿ ನಾವು ತುಂಬ ಸಮಯ ಇದಾಗಬಾರ್ದಲ್ಲ ಅದಿಕ್ಕೆ ಓದ್ಕೊಳ್ಳಿ
ಹ್ಮ್ ಮತ್ತೆ ನಮ್ಮ ಅಕ್ಕಂದು ಮದ್ವೆ ಇತ್ತು ಅದಕ್ಕೆ ಕರಿಬೇಕಂತ ಮಾಡಿದೆ
ಹೌದ ಅಂದ್ರೆ ನಿಮ್ಮ ಅಕ್ಕ ಗೌರ್ಮೆಂಟ್ ಜಾಬ್ ಅಲ್ಲ ಅವಳೆಲ್ಲ ಅವ್ಳಗ
ಆಯ್ ಹ್ಮ್ ಅವ್ರಿಗೆ ಇದ ನನ್
ಹ್ಮ್ ಆದ್ರೆ ಹುಡುಗ ಏನ್ ಕೆಲ್ಸ ಮಾಡ್ತಿರೋದು ಹ್ಮ್
ಹುಡ್ಗ ಸಾವಕಾರ
ಸಾಫ್ಟವೆರ್ ಅದ ಹೆಂಗೆ ನಿಮ್ಮಕ್ಕ ಒಂದು ಗೌರ್ಮೆಂಟ್ ಜಾಬ್ ಸಾಫ್ಟ್ವೇರ್ ಗೌರ್ಮೆಂಟ್ ಜಾಬ್ ಹುಡ್ಗಗೆ ಕೊಡ್ಬೇಕಲ್ಲ ನಿಮ್ಮಕ್ಕನ್ನ
ಅಯ್ಯೋ ತಮ್ದೇ ಏನೋ ಗೊತ್ತಿಲ್ಲ ಹ್ಮ್ ಮನೆಲ್ಲಿ ಎಲ್ಲಾ ನಾನ್ ಬೇರೆ ಈ ಕಡೆ ಇದ್ದೇನಾ
ಹಾ ಹಾ ಹಾ ಹಾ ಹಾ ಹ್ಮ್ ಓದ್ಬೇಕಲ್ಲ ಆದ್ರೂ ನೀನ್ ನೋಡು ಓದ್ಬಿಟ್ಟು ನಿಮ್ ಅಕ್ಕ ನೋಡಿ ಹೆಂಗ್ ಕಷ್ಟಪಟ್ಟ ಓದಿ ಗೌರ್ಮೆಂಟ್ ನೌಕ್ರರಿ ತಗೋದ್ಲು ನೀನು ಹಂಗೆ ತಗೋಬೇಕಲ್ಲ
ತಗೊಂಡಿದ್ದಾಳೆ ಮತ್ತೆ ನಾವು ತೊಗೋಬೇಕಂತನೇ ಪ್ರಯತ್ನ
ಹ್ಮ್ ಪ್ರಯತ್ನ ಪಡು ಈಗ ಏನೋ ಪಿ ಸಿ ಎಕ್ಸಾಮ್ದಬಟ್ಟವ್ರ ನೋಡು ಹಾಕ್ತೀನಿ ಅಂದ್ರೆ ಹಾಕು ಪೊಲೀಸ್ ಇಲಾಖೆ
ಹ್ಮ್ ಅದಕ್ಕ ನೋಡ್ದ ಯಾಕ್ ಬೇಕು
ಹ್ಮ್ ಆಕು ಏನು ಹ್ಮ್ ಮೂರ್ ಸಾವಿರದ ಎಷ್ಟು ಪೋಸ್ಕೊಳ ನ ಬಿಟ್ಟವ್ರೆ ಹಾಕು ಹ್ಮ್ ಹ ಆ ಹ್ಮ್ ಹ್ಮ್ ಏನೋ ಬಿಟ್ಟವ್ರೆ ಹಾಕದ್ಮೇಲೆ ಪರಿಶ್ರಮದಿಂದ ಕುತ್ಕೊಂಡು ಓದು ಸುಮನೆ ಸಮಯ ಎಲ್ಲ ಜಾಸ್ತಿ ಇದ್ ಮಾಡಕ್ ಹೋಗ್ಬೇಡ
ಹೌದೌದು ಮತ್ತ್ ನೀವ್ ಆಗ್ಬೇಕಲ್ವಾಕ್ಕ ಏ ಮತ್ತೆ ಏನ್ ಮಾಡ್ತಿದಿದ್ದಾರೆ
ನಾನು ಹಾಕ್ಬೇಕಂತ ಕಕೊಂಡೆ ನಮ್ದು ಸಾಫ್ವೇರ್ ಬೇಸ್ ಇದದು ಬರುತ್ತಲ್ಲಾ ನಾನ ಇಲ್ಲಿ ಏನಾರು ಕೋರ್ಸ್ ತಗೊಂಡು ಏನಾರು ಕಲ್ಯಾಣ ಅಂತ
ಓ ಅಲ್ಲೇ ಮಾಡ್ಬಿಡ್ಬೇಕು ಆ ಕಡೆ ಸುಮ್ನೆ ಹ ಅಷ್ಟು ಜನದಲ್ಲಿ ಎಲ್ಲಿ ಐವತ್ತೇಳಣ್ಣ
ಹ್ಮ್ ಅಂದ್ರೆ ನಮ್ ತಮ್ಮ ಬರೀತವನೆ ಮತ್ತೆ ನಮ ತಮ್ಮ ಮತ್ತೆ ನಮ್ಮ ಅಕ್ಕ ಬರೀತವ ನಿಮ್ ನಮ ತಮ್ಮನ್ ಪರಿಚಯ ಮಾಡ್ಸಿದ್ನಲ್ಲ ನಿನ್ಗ ಒಂದ್ಸಲ ಅವನೇ ಹ್ಮ್ ಅದೇ ಪರಿಚಯ ಮಾಡ್ಸಿದ್ವಲ್ಲ ಅವಂದು ಈಗ ಪಿಯು ಮುಗೀತು
ಅವನು ಬರಿತಿದ್ದಾನ
ಹ್ಮ ಹ್ಮ್ ಅವ್ನು ಬರೀತವನೆ ನಮ್ಮ್ ಅಕ್ಕಾನೂ ಬರೀತಾವಳೆ ಅವರಿ ಇಬ್ರ ಬರ ಇಲ್ಲಿ ಸುಮ್ನೆ ಅಕಪ್ಪಾ ಈ ಎಕ್ಸಾಮ್ ಪರೀಕ್ಷೆ ಕಟ್ ಕಟ್ಟದ್ಮೇಲೆ ಕಷ್ಟ ಬಿದ್ದ ಓದ್ಬೇಕಲ್ಲ
ಹಾ ಓದ್ಬೇಕಕ್ಕ ಮತ್ತೆ ಓದ್ಲಿಲ್ಲಾಂದ್ರೆ ಆಗೋದಿಲ್ಲ ಕೆಲ್ಸ
ಹದ ಇಲ್ಲ ಅಂದ್ರೆ ಆಗಲ್ಲ ಅದಕ್ಕೆ ನಾನ್ ಇಲ್ಲ ಏನಾದಾರ್ರು ಕೋರ್ಸ್ ತಗಂದ್ರೆ ಆಮೇಲೆ ಅದು ಮತ್ತೆ ಕಾಲೇಜ್ದು ಮತ್ತೆ ಇದು ಪೊಲೀಸ್ ಇಲಾಖೆ ಎಕ್ಸಾಮ್ದ ಎಲ್ಲಾ ಓದಕ್ ಆಗಲ್ವಲ್ಲ ಸುಮ್ನ ಇದ್ದೇ ಇರಲ್ಲ ಸುಮ್ ಯಾಕೆ ತೊಂದ್ರೆ ಅಂತ
ಹೌದೌದು ಅದಕ್ಕ ಮತ್ತೆ ಇದೇ ಇಪ್ಪತ್ತೇ ಹ್ಮ್ ಇಪ್ಪತ್ತನೇ ತಾರೀಕ ಇದೆ ಬನ್ನಿ ಮತ್ತೆ
ಮದೇ ಏನು ಅಂದ್ರೆ ನಿಮ್ದ ಮದ್ವೆನೋ ಅಥವಾ ನಿಮ್ದ ಮದ್ವೆ ಅಂದ್ರೆ ಅಂಗಲ್ಲಿ ಹೇಳ್ತಿರೋದ ನ ಗೊತ್ತು ಅಂದ್ರೆ ನೀವು ಮಾಡೋದು ಮದ್ವೆ ನಕ ಹುಡ್ಗನ್ ಕಡೆಯವ್ರು ಮಾಡೋದ ಮದ್ವೆೇನಾ ಅಂತ
ಹುಡುಗರು ಕಡೆಯಿಂದ ಆಗುತ್ತೆ ನಮ್ ಕಡೆ ಎಲ್ಲ
ಹೌದಾ ಹ್ಮ್ ಅಂದ್ರೆ ನಮ್ ಸೈಡ್ ಅಂದ್ರೆ ಹುಡ್ಗಿ ಕಡೆಯವರು ಮದ್ವೆ ಮಾಡೋದು ಹ್ಮ ಚೆನ್ನಾಗ್ ಆ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ಬಿತು
ಹ್ಮ್ ಈ ಕಡೆ ಎಲ್ಲಾ ಹುಡುಗಿ ಕಡೆಯವ್ರು ಮಾಡಿ ಕೊಡ್ತಾರೆ ನಮ್
ಹ್ಮ್ ಹೆಂಗೋಪ ದುಡ್ಡು ಉಳಸ್ತೀರಪ್ಪಾ ನೀವು ದೊಡ್ ಮಂದಿ ನಡಿ
ಅಯ್ಯೋಯ ಎಲ್ಲ ವರದಾಕ್ಷಣೆ ಕೊಡ್ಬೇಕು ಕಲಾಕ್ಕ ಎಲ್ಲಿ ಉಳಿಯುತ್
ಹ್ಮ ಇವತ್ತು ಆದ್ರರು ಅದೇ ಮದ್ವೆ ಖರ್ಚು ಎಷ್ಟ ಆಗುತ್ತ ಅಂತ ತಿಳ್ ಹಕೊಂಡಿದ್ದಿ ನಿಮ್ ಗೊತ್ತಿಲ್ಲಾ ನಿಮ್ ಗೊತ್ತಾಗುತ್ತೆ ಮಾಡ್ಬೇಕಲ್ಲ ನೀವೇತ್ತಗ ದುಡ್ಡು ಇಟ್ಟಿದ್ದೀರಿ ಬಾರಿ ಮಾಡ್ಬೇಕಿತ್ತಪ್ಪ ನೀವೇ
ಅಯ್ಯೋ ನಾವೆಲ್ಲಿ ಮಾಡೋಣ ಅಕ್ಕ ಅವ್ರು ಮಾಡ್ಕೊತಾರೆ ನಾವೇ ಇಲ್ಲಿ ವರದಕ್ಷಿಣೆ ಕ್ಷಣೆ ಅದು ಇದು ಕೊಡಕೆ ಹೋಗುತ್ತೆಯಲ್ಲ
ಹ್ಮ್
ಬಂಗಾರ ಹಾಕ್ಬೇಕಲ್ವಾ ಬಂಗಾರ ರೇಟ್ ಬೇರ್
ಹ್ಮ್ ಹ್ಮ್ ಆಕಾಶಕ್ ಬೇರೆ ಮುಟ್ಟಬೂಟಾಯಿತೇ ಬಂಗಾರದ ರೇಟ್ ನಮ್ಮನ್ ಬಡವರಲ್ಲಿ ಎಲ್ಲಿ ತಗಳಕ ಆಗುತ್ತಪ್ಪಾ ಬಂಗಾರನ ಬಾಳ ಜಾಸ್ತಿ ಐತಪ್ಪ ಆದ್ರೂ ಬಂಗಾರದ ರೇಟ್ ಹ್ಮ ಎಲ್ಲ ಹಾಕ್ಬೇಕು ಯಾಕಂಗಂತಯಪ್ಪಾ ಗೌರ್ಮೆಂಟ್ ನಾವ ಇಲ್ಲ ಅವಳಪ್ಪಾ ಆಾಕು ಇರೋಳು ಒಬ್ಬಳೇ ಅಲ್ಲಾ ನಿಮ್ಮ ಅಕ್ಕ ನಿ ನಿಮ
ಅಯ್ಯೋ ಆಯ್ತು ಆ ಕಡೆ ಗಂಡನ್ ಮನೆ ನೀವು ಅದ್ ಆಕಡೆ ಹೋಗತೇವೆ ಎಲ್ಲ
ಹ್ಮ ಯಾಕ ಯಾವ್ದ ಒಟ್ನಲ್ಲಿ ನಿಮ್ಮ ಅಕ್ಕ ಚೆನ್ನಾಗಿರ್ಬೇಕು ಇನ್ನೇನ್ ಹೇಳ ನಿನ್ಗ ನೀನ್ಗೆ ಹ ದುಖ ತಗೊಂಡ ಏನ್ ಮಾಡ್ತನೆ ನೀನೇ ದುಡಿತಿಯಲ್ಲ ಹಾ ನಿಂದು ಓದ್ ಮುಗಿತೀನಿ ಏನು
ಹ್ಮ್ ಅಷ್ಟೇ ಇದಕ್ಕ
ಹ್ಮ್ ದುಡಿದಿಯಾ ಹ್ಮ್ ಏನೋ ಒಂದ್ ಮಾಡ್ಬೇಕಲ್ಲ ಹೆಂಗು ಗೌರ್ಮೆಂಟ್ ನೌಕರಿ ಆಯ್ತು ಬುಡಿ ಎಲ್ಲಾ ನಿಮ್ಮ ಅಪ್ಪ ಅಮ್ಮ ತುಂಬಾ ಫುಲ್ ಸಂತೋಷ ಅನ್ಸುತ್ತಲ್ಲಾ ನಿಮ್ಮ್ ಗೌರ್ಮೆಂಟ್ ನೌಕರಿ ಆಗಿರೋದು ಹ ಹ್ಮ್ ಅದೇ ನಿಮ್ ಕಡೆ ಬಿಗ್ರೂಟ ಮಾಡಲ್ವಾ
ಅಯ್ಯೋ ಯಾವ್ ಬೀಗ್ರೂಟನು ಇಲ್ಲ ಏನು ಇಲ್ಲ ಇಲ್ಲ ಮಾಡಿದರೆ ಎಲ್ಲಾ ಸುಮ್ಮನೆ ಸಿಹಿ ಊಟಗಳೇ
ಅಯ್ಯಪ್ಪ ನಮ್ದ ನಮ್ದ್ ಇಲ್ಲಪ್ಪಾ ಬೀಗರಊಟ ಗೊತ್ತ ಗೊತ್ತಲ್ಲಾ ನಮ ಸೈಡ್ ಬೀಗರ ಊಟ ಎಲ್ಲಾ ಜೋರ್ ಮಾಡ್ತಾರ ಉಪ್ಪ ಮುದ್ದೆ ಮತ್ತೆ ಮತ್ತೆ ಮಟನ್ನು ಚಿಕನ್ ಏನೇನು ಇಷ್ಟ ಎಷ್ಟು ತರ ಅಡುಗೆ ಇದ್ ಮಾಡ್ ತಾರೆ ಅಂತಂದ್ರೆ ಮುದ್ದೆ ಇರುತ್ತೆ ಹ ಮತ್ತೆ ಮಟನ್ ಸಾಂಬಾರ್ ಇರುತ್ತೆ ಹತ್ರಹತ್ರ ಎರಡು ಕುಂಟಲ್ ಮಾಡತಾರೆ ಎರಡ ಕುಂಟಲ್ ಮಟನ್ ಎರಡು ಕುಂಟಲ್ ಚಿಕನ್
ಎರಡು ಕುಂಟಲ್ ಅನ್ನನಾ
ಎರಡು ಕುಂಟಲ್ ಅನ್ನಲ್ಲ ಮಟನ್ನು ಚಿಕನ್ನು ಹ್ಮ ಅ ಹೇ ಟೋಟಲ್ ಎಲ್ಲ ಸೇರಿ ಸುಮಾರು ನಾಲ್ಕ್ ಕುಂಟಲ್ ಹ್ಮ ಈ ತಿನ್ಬೇಕಪ್ಪಾ ನಮ್ ಕಡೆ ಎಲ್ಲ ಬಾಳ ಮಾಡೋದು ಈ ಮಟನ್ನು ಚಿಕನ್ ಚಿಕ್ಕನ್ ಎಲ್ಲಾ ಬಾಳ ಅದೇ ಜಾಸ್ತಿ ಹ್ಮ ಕೇಳಸ್ಕು ಹೇಳ್ತನಿ ಸ್ವಲ್ಪ ಬಾಳೆಲೆ ಊಟಪ್ಪ ನಮ್ ಕಡೆ ಮುದ್ದ ದ್ದೆ ಮತ್ ತ್ತೆ ಮಟನ್ ಸಾಂಬಾರು ಬೋಟಿ ಗೋಜ್ ಜ್ಜು ಮತ್ ತ್ತೆ ಇಡ್ಲಿ ಮತ್ತೆ ಗ್ರೇವ್ ಬಿ ಗೀ ರೈಸ್ ದು ಸೈಡ್ಗೆ ಕೀರ್ ರು ಮತ್ತೆ ಬೀಡ ಕ್ರೀಮು ಮೊಟ್ಟೆ ಎಗ್ಬುರ್ಜಿ ಮತ್ತೆ ರಸಮ್ಮು ತಿಂದೇರವ್ರ್ಗೆ ವೆಜ್ ಅವ್ರ್ಗೆನೆನೂಟ ಅಂತ ಕೇಳಿದ್ರು ಇನ್ನ ಶಾಕ್ ಆಯ್ತಿಯ ನೀನು
ಹ್ಮ್ ಏನೇನು ವೆಜ್ಜವ್ರ್ಗೆ
ಅದು ಬಾಳೆ ಎಲೆ ಊಟಾನೇ ಅದು ಅದು ಏನ್ಮಾಡ್ತಾರಂದ್ರೆ ಈಗ ರೋಟಿ ಮಾಡ್ತಾರೆ ಪನ್ನೀರ್ ಪಲ್ಯ ಮಾಡ್ತಾರೆ ಮತ್ ತ್ತೆ ಮುದ್ದೆ ಮಾಡ್ತಾರೆ ಅವ್ರೆ ಕೂಟ್ ಮಾಡ್ತಾರೆ ಐಸ್ ಕ್ರೀಮ್ ಮಾಡ್ತಾರೆ ಮತ್ತೆ ಮ ಮಿರ್ಚಿ ಮಾಡ್ತಾರೆ ಮತ್ ತ್ತೆ ಎರ್ಡತರ ಸ್ವೀಟ್ ಮಾಡ್ತಾರೆ ಮತ್ತೆ ಅನ್ನ ಸಾರ್ ಮಾಡ್ತಾರೆ ಹ್ಮ್ಮ್ ತು ಹು ತುಂಬ ಬಾಳ ಚೆನ್ನಾಗಿರುತ್ತಪ್ಪಾ ಹ್ಮ್ ಬಾಳ ಹ್ಮ್ ಹ್ಮ್ ಹು ಬೀಗ್ರುಟುಕ್ಕರ್ಕೊಂಡ್ ಒಯ್ತಿನಿ ಕರ್ದಿದ್ನಲ್ಲ ಯಾವಾಗ್ ನ್ಸಲ್ಲಿ ಬಂದಿದ್ದಲ್ಲ ನಮ್ಮನೆಗೆ ಬೀಗ್ರೂಟುಕ್ ಕರಿತೀನ್ಬಿಡು ಇನ್ನೇನು ನ್ ಹ್ಮ್
ಬೀಗ್ರುಟಿದ್ದಾಗ್ ಕರಿ
ಹ್ಮ್ ಹ್ಮ್ ಬಾಬಾ ನಮ್ಮಕ್ಕುನ್ ಮದ್ವೆ ಐತೆ ನಮ್ಮಕ್ ಕ್ಕುನ್ ಮದ್ವೆ ಮಾಡುದ್ರೆ ಬೀಗ್ರೂಟ ಇರುತ್ತೆ ಬಂದಿ ಬಾರ್ಸಕಂಡ್ ಚೆನ್ನಾಗಿ ಇದ್ ತಿಂದು ಹೋಗ್ ಅಷ್ಟೆ ಅಷ್ಟೆ ತಿನ್ನೋದು ಓ ಆಮೇಲಿನ್ನೊಂದುಂಟು ನಮ್ಸೈಡು ಬೀಗ್ರೂಟ್ದಲ್ಲಿ ಕುಡಿತಾರಲ್ಲ ಕುಡಿಯೋರ್ಗ ನೈಂಟಿನೂ ಉಂಟು
ಅವ್ವ ಫುಲ್ಲು ಫ್ರೀನ ಎಲ್ಲಾರಿಗಿ
ಫ್ರೀ ಎಲ್ರುಗು ಪಂತ್ ಮೇಲೆ ಅತಾರಪ್ಪ ಪಂತಿ ಮೇಲೆ ಇಟ್ಕೋ ಒಯ್ತಾರೆ ತಿನ್ನೋರು ಕುಡಿಯೋರು ಫುಲ್ ಎಣ್ಣೆ ಜಾಲಿ ಇವತ್ತು ಎಲ್ಲರಿಗೂ ಹಾ ಕುಡಿದು ಬಿಟ್ ತೇಲಾಡೋದು ಲೋಕದಲ್ಲಿ ಆಕಾಶದಲ್ಲಿ
ತೆಲಾಡೋದು
ಹ್ಮ ತೇಲಾಡದು ಬಾಳ ಚನ್ನ ಹ್ಮ ನಮ್ ಕಡೆ ಚೆನ್ನಾಗಿರುತ್ತಪ್ಪ ಬಾಳ ಖರ್ಚಪ್ಪ ನಿಮ್ದು ಆದ್ರು ಬಾಳ ಖರ್ಚು ಉಳಸ್ಕೋಬೋದು್ ನೀವೆಲ್ಲಾ
ಹೌದಾ ಹೌದಾಕೆ ಏನ್ ಖರ್ಚು ಉಳಿಸಂತಾರೆ ಎಲ್ಲ
ಎಲ್ಲಾ ಖರ್ಚಾಗತ್ ಬಿಡಪ್ಪ ಈಗ ಏನು ಗ್ಯಾಸ್ನ್ ರೇಟ್ ಗ್ಯಾಸ್ ಬೆಲೆ ಬೆರೆ ಎಲ್ಲ ಜಾಸ್ತಿ ಆಗಿ ಎ ಏನು ಒಂದ್ ಹೋಟ್ಲಗ್ ಹೋಗಿ ಒಂದ್ ಇಡ್ಲಿ ಹಾ ಒಂದ್ ಇಡ್ಲಿ ತಿಂತೀಯಾ ಐವತ್ ರೂಪಾಯಿ ಒಂದ್ ಪಡ್ ತಿಂತಯಾ ನಲ್ವತ್ ರೂಪಾಯಿ ಒಂದ್ ಎಗ್ರಸ್ ತಿಂತಿಯಾ ಎಂಬತ್ ರೂಪಾಯಿ ರೂಪಾಯಿಮ್
ಏ ಎಲ್ಲಾ ಐವತ್ತರ ಕೆಳಗೆ ಯಾವ್ದ ಯಾವುದು ಇಲ್ಲ.
ಹ್ಮ ನಮ್ಮಂತ ಬಡವ ಎಲ್ಲಪ್ಪ ತಿನ್ನಕ್ಕ ಆಗುತ್ತೆ ಸರಿ, ಮತ್ತೆ ಉತ್ತಮ್ಮ ಆಮೇಲೆ ಮಾಡ್ತೀನಿ ನಾನು ಹ್ಮ, ಹ್ಮ್
ಕಟ್ ಮಾಡಿ ಯಾಕ ಕಟ್ ಆಗ್ತಿಲ್ಲ.
ಹ